ಹಲೋ
ಹಲೋ ನಮಸ್ತೆ.
ಹು ನಮಸ್ಕಾರ. ಚೆನ್ನಾಗಿ ಹಾಂ ನಮಸ್ಕಾರ ಚೆನ್ನಾಗಿದ್ದೀರಾ.
ಹಾ ನಾನ್ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ.
ಹಾ ಚೆನ್ನಾಗಿದ್ದೀವಿ ನಿಮ್ಮ್ ಹೆಸರು.
ನನ್ನ ಹೆಸರು ಶ್ರಯಾ ಅಂತ ಹೇಳಿ ನಿಮ್ಮ್ ಹೆಸರು.
ನಮ್ಮ ಹೆಸರು ಪ್ರತಿಭಾ ಅಂತ ಏನ್ ಮಾಡ್ಕೊಂಡಿರೋದು ನೀವು.
ನಾನು ಓದ್ತಾ ಇದ್ದೀನಿ ನೀವೇನು ಮಾಡ್ಕೊಂಡಿರೋದು.
ನಮ್ದು ಓದೋದು ಇವಾಗ ಒಂದ್ ಎರಡು ತಿಂಗ್ಳಾಯ್ತು ಮುಗ್ದಿದೆ ಇನ್ ಅ ಕೆಲ್ಸ. ಸ್ಸಾ ಹುಡುಕ್ಬೇಕು ಎಲ್ಲಾದ್ರು.
ಎಲ್ಲಾರೂ ಕೆಲ್ಸ ಹುಡಬೇಕಾ ಏನ್ ಓದನ್ಕೊಂಡಿದ್ದೀರಾ.
ನಾವು ಬಿ ಎ ಮುಗ್ಸುದ್ವಿ.
ಯಾವ ಸ್ಟ್ರೀಮಲ್ಲಿ ಮುಗ್ಸಿದ್ರಿ ಯಾವ್ ಸ್ಟ್ರೀಮ್ ಅಲ್ಲಿ ಮುಗಸುದ್ರಿ ಅಂತ.
ನಾವು ತ್ರಿಬಲಿ ಸ್ಟ್ರೀಮಲ್ಲಿ ಮುಗಿಸಿದ್ವಿ.
ಅಂದ್ರೆ ಈ ತ್ರಿಬಲೀಸ್ಟ್ರೀಮಿಗೆ ಕೆಲ್ಸ ಬೇಗ ಸಿಗುತ್ತಲ್ವಾ ಅಂದ್ರೆ ಆಪರ್ಚುನಿಟಿ
ಸಿಗುತ್ತೆ ಬಟ್ ನಾವು ಸ್ವಲ್ಪ ಇಂಟರ್ನ್ಶಿಪ್ ಮಾಡ್ತಾದ್ವಿ.
ಹಾ ಹಾ
ಅದು ಇವಾಗ ಮುಗಿದಿದ್ದೆ ಅದೆಲ್ಲ ಮುಗೀತು ಇವಾಗ ಮತ್ತ ಇವಾಗ ಒಂದೆರಡು ತಿಂಗಳ್ ರೆಸ್ಟ್. ತಗೊಂಡಿ ಇನ್ನೇನ್ಸು ಮತ್ತೆ ಕೆಲ್ಸ ಹುಡುಕ್ಬೇಕು ಬೇರೆ ಕೆಲ್ಸ ಎಲ್ಲ.
ಹೌದಾ.
ಹಾ ಇವತ್ ಐ ಪಿ ಎಲ್ ಇದಿಯಲ್ಲ ನೋಡ್ತಾ ಇಲ್ವಾ ನೀವು.
ಇಲ್ಲಾ ನಾ ನೋಡ್ತಾ ಇದ್ದೆ ನಿಮ್ ಕಾಲ್ ಬಂತಲ್ಲ ಅದಕ್ಕೆ ಆಚೆ ಬಂದೆ ಮಾತಾಡ್ಬೇಕು. ಒ ಸ್ವಲ್ಪ ಪಾಪ ಅಲ್ಲಿ ಅಲ್ಲೇ ಇದ್ರೆ ಒಂದ್ ಸ್ವಲ್ಪ. ಗೆಳತಿಯರೆಲ್ಲಾ ಜೋರಾಗಿ ಎಂಜಾಯ್ ಮಾಡ್ಕೊಂಡ ಅಂದ್ರೆ ಮಜಾ ಮಾಡ್ಕೊಂಡು ನೋಡ್ತಿರ್ತಾರಲ್ಲಾ. ಸುಮ್ನೆ ಅವ್ರಿಗ್ ನಿಮ್ಗೆ ಮಾತಾಡುವಾಗ ತೊಂದರೆ ಆಗುತ್ತ ಅಂತ ಆಚೆ ಬಂದೆ ನಾನು.
ಹು ಹು ನಿಮ್ಮಗೆ ಯಾವ್ ಟೈಮ್ ಇಷ್ಟ ಅದ್ರಲ್ಲಿ.
ನಂಗೆ ಯಾವತ್ತು ಬೆಂಗಳೂರ್ ಆರ್ ಸಿ ಬಿ ನೇ ಇಷ್ಟನೆ ನಂಗೆ.
ಹಾ ಹಾ ಏನ್ ನೆಗಡಿ ಗಿಡೆ ಬಂದಿದೆ ಏನ್ ಅಷ್ಟು ವಯಸ್ಸೆಲ್ಲ ಒಂಥರ ಆಗ್ಬಿಟ್ಟಿದೆ ನಿಮ್ದು.
ಹಾ ಒಂದ್ ಸ್ವಲ್ಪ ತುಂಬಾ ಕೋಲ್ಡ್ ಆಗಿದೆ ಈಗ ಮಳೆ ಬರ್ತಿದೆ ಅಲ್ಲಾ ಅದಕ್ಕೆ. ನೆಗಡಿ ಆಗೆತ.
ಹೌದು ಈ ಚಳಿಗೆ ಜಾಸ್ತಿ ಮಳೆ ಬಂದ್ರೆ ಚಳಿ ಚಳಿ
ಹು ತುಂಬಾ ಕೇಳಿ ನಿಮ್ಮ ಕಡೆ ಮಳೆ ನಿಮ್ಮ ಕಡೆ
ನಮ್ಗೆ ಮಧ್ಯಾಹ್ನವತ್ತು ಸ್ವಲ್ಪ ಬಂತು ಆಮೇಲ್ ಬರ್ಲಿಲ್ಲ ಇವಾಗ ಬರಿ ಅಹಆ ಏ ಸಿಡ್ಲು ಅದೆಲ್ಲ ಸೌಂಡ್ ಮಾಡ್ತಾ ಇದೆ.
ಹೌದಾ ಸುಸೈಡ್ ಅವ್ವ.
ಏನು
ಕಷ್ಟ ಈಗಾಗಲೇ ರಾತ್ರಿ ಎಲ್ಲ ಗುಂಡು ಸಿಡ್ಲು. ಬಂದ್ರೆ ನಲ್ಲ ಕರೈಟು ಕೊಟ್ಲ ಏನಿಲ್ಲ.
ಕರೆಂಟ್ ಹೋಗೋದು ಬರೋದು ಮಾಡ್ತಾಯ ಇದೆ ಸೊಳ್ಳೆ ಕಾಟ ಒಂದು ಜಾಸ್ತಿ ನಮ್ಮ ಮನೆ ಹತ್ರ.
ಆ
ಮುಂದೆ. ಹಾ ನಮ್ಮ ಮನೇಲ್ಲೇ ಇರೋದ ಅಂದ್ರೆ ಮುಗೀತೆಲ್ಲ ಇವಾಗೆಲ್ಲಾ ಇನ್ನ ಎಲ್ಲಾದ್ರೂ ಕೆಲಸ ಸಿಕ್ಕ್ರೆ ನೋಡ್ಬೇಕು
ಹಾ ಮತ್ತೆ ಎಲ್ಲಾದ್ರೂ ಹೋಗ್ಬೇಕ ಅಂದ್ರೆ ಯಾವ್ ಊರಲ್ಲಿ ಇರೋದ್ ನೀವು
ನಾವು ಉತ್ತರ ಕರ್ನಾಟಕದವ್ರ ಆ ಕಡೆನೇ ಬರ್ತೀವಿ ಸೌತ್ ಕಡಿ
ಹ್ಮ್ ಹ್ಮ್ ಹ್ಮ್ ನಾರ್ತ್ ಕ ಉತ್ತರ ಕರ್ನಾಟಕ ಅಂದ್ರೆ ನಾರ್ತ್ ಕರಡ್ರಿ ಸೌತ್ ಅಲ್ಲ
ಬೆಂಗಳೂರು ಸ್ವಲ್ಪ ನಾರ್ತ್ ಅಂತ ಹೇಳ್ತಾರಿ ಅದ್ಕೇನು
ಓಕೆ ಓಕೆ ಅಂದ್ರೆ ನೀವು ಬೆಂಗಳೂರಲ್ಲಿ ಇರದ ಈಗ್ ಸದ್ಯಕ್ಕೆ
ಆ ರೀ
ಹ ಹಾ ಹಾ ಎಲ್ಲಾದ್ರೂ ಪ್ರವಾಸಕ್ ಹೋಗಿದ್ರಾ
ಹ ಹಾ ಹೋಗಿದ್ವಿ ತಿರುಪತಿಗೆ ಹೋಗಿದ್ವಿ ಅಂದ್ರೆ ಈ ಸೆಮ್ ಅಂದ್ರೆ ಲಾಸ್ಟ್ ಇದ್ದಾಗ ಎಲ್ರೂ ಎಲ್ಲೂ ಹೋಗ ಇಲ್ಲ ಅಂದನ್ಕೊಂಡು ಎಲ್ಲಗೆಳ್ತಿರಲ್ಲ ಸೇರಿ ತಿರುಪ್ತಿ ಹೋಗಿದ್ವಿ ನಾವು
ಹೌದಾ ಆದ್ರೆ ನಾನು ಹೋಗ್ಬೇಕು ಅನ್ಕೊಂಡಿದ್ದೀನಿ ತಿರುಪತಿಗೆ ಮನೇೆಯಲ್ಲಿ ಅಪ್ಪ ಅಮ್ಮ ಎಲ್ಲ ಹೋಗೋಣ ಅಂತಿದ್ದಾರೆ
ಹಾ
ನಂಗೆ ಅಷ್ಟೊಂದು ಐಡಿಯಾ ಇಲ್ಲ ಹೆಂಗ ಹೋಗ್ಬೇಕು ಏನು ಅಂತ ಎಲ್ಲ ಒಂದ್ ಸ್ವಲ್ಪ ಹೇಳ್ಕೊ ಹೇಳ್ತೀರಾ ಹೇಗ್ ಹೋಗ್ಬೇಕು ಅಂತ ಹೇಗ್ ಹೋದ್ರೆ ಹತ್ರ ಆಗುತ್ತೆ ಟಿಕೆಟಿಗೆ ಹೈ ದರ್ಶನಿಕಲ್ಲ ಹೆಂಗೆ ಎಲ್ಲೆಲ್ಲಿ ಏನ್ ತಗೋಬೇಕು ಟಿಕೆಟ್ ಏನ ತಗೋಬೇಕು ಅಂತ ಅಂತ ಕೇಳ್ಪಟ್ಟೆ ಅದಿಕ್ಕೆ ಒಂದ್ ಸ್ವಲ್ಪ ನಿಮ್ ಸಹಾಯ ಇದ್ರೆ ಚೆನ್ನಾಗಿರುತ್ತೆ ಅಂತ
ಪ್ರತ್ತ ಮನೆ ಮುಳುಬಾಗಲ ಅಂತ ಅಲ್ಲೋಗಿದ್ವಿ
ಹಾ
ಅಲ್ಲಿನಂದ ಅವ್ರ ಮ ಅವಲ್ಲಿಂದ ತಿರುಪತಿಗೆ ಡೈರೆಕ್ಟ್ ಬಸ್ ಅದ ಏನೋ ಶ್ರೀನಿವಾಸ್ ಕಾಂಪ್ಲೆಕ್ಸ್ ಅಂತ ಇದೆಯ ಅಲ್ಲ ಅಲ್ಲಿ ಅಲ್ಲಿ ಹೋಗಿ ನಾವೆಲ್ಲ ಕಾಂಪ್ಲೆಕ್ಸ್ ಅಲ್ಲಿ ಹೋಗಿ ಇ ಉಳ್ಕೊಂಡಿದ್ವಿ ಅದು ನಮಗೆ ಟ ಗೇಟ್ ಒಂದಿಷ್ಟು ಜನ ಹನ್ನೆಡು ಗಂಟೆ ಕೊಡ್ತಾರೆ ಒಂದಿಷ್ಟ ಜನ ನಾಳೆ ಹನ್ನೆರಡು ಗಂಟೆ ಕೊಡ್ತಾರೆ ಇಲ್ಲ ಮಧ್ಯಾಹ್ನ ಕೊಡ್ತಾರೆ ಅಂತ ಹೇಳ್ತಾ ಇದ್ರು ಅದ್ನಾವ್ ಅಲ್ಲಿ ಒಂದ ದಿನ ಕಾಂಪ್ಲೆಕ್ಸ್ ಅಲ್ಲೇ ಉಳ್ಕೊಂಡು ಊಟ ಎಲ್ಲ ಅಂದ್ರೆ ಊಟ ಆಚೆ ಎಲ್ಲ ತಿನ್ ಕೊಂಡು ಬೆಳಿಗ್ಗೆ ಹನ್ನೆರಡು ಗಂಟೆಗೆಲ್ಲ ಟಿಕೆಟ್ ಕೊಡೋದು ಸ್ಟಾರ್ಟ್ ಆಗಿತ್ತು ಅದೆಲ್ಲಾ ಟಿಕೆಟ್ ಎಲ್ಲ ತಗೊಂಡ್ ಜಾಸ್ತಿ ಜನ ಇದ್ರು ನಾವೇ ಫಸ್ಟು ಮಿಂ ಕೋಬೇಕಂದ ಆಲ್ರೆಡಿ ತುಂಬಾ ಜನ ಬಂದ್ಬಿಟ್ಟಿದ್ರಲ್ಲಿ ಒಂದ್ ಇನ್ನೂರ್ ಮುನ್ನೂರು ಜನ ಆದ್ಮೇಲೆ ನಾವ ಇದ್ವಿ
ಹ್ಮ ಹಾ
ಆ ಟಿಕೆಟ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಮತ್ತೆ ನಮ್ಮ ಲಗೇಜ್ ಎಲ್ಲ ತಗೊಂಡು ನಾವು ಮೆಟ್ಲ ಹತ್ಕೊಂಡು ಹೋಗಿದ್ವಿ ಒಂದ ಎರಡು ಇದೆಯ ಅಲ್ಲ ಅಲಿಸಿ ಅಲ್ಲಿ ಪಿರಿ ಮತ್ತೆ ಶಿವಾರಿ ಅಂತ ಹತ್ತ ನಮ್ಮ ಫ್ರೆಂಡ್ ಒಬ್ಳು ಅನುಷ್ ಅಂತ ಅವಳು ಯಾವಾಗ್ಲೂ ಅಲ್ಲಿಪಿರಿನಿ ಹತ್ತೋದಂತೆ
ಹ್ಮ್ ಹ್ಮ್
ಅಲ್ಪೇರಿ ಅತ್ತನ ಅತ್ತನ ಅಂತ ಹತ್ತದ್ವಿ ತುಂಬ ಅಂದ್ರೆ ಕೆಳಗಡೆ ಫಸಬ್ಯಾಗ್ ಎಲ್ಲ ಕೊಡ್ಬೇಕು
ಹ ಬ್ಯಾಗ ಎಲ್ಲ ತಗೊಂಡ್ ಹೋಗಂಗಿಲ್ವ ಮೇಲೆ
ಅಂದ್ರೆ ಹತ್ತಕ್ ಆಗಲ್ವಲ್ಲ ಮೆಟ್ಲು ಜಾಸ್ತಿ ಇರುತ್ತೆ ನಮ್ಮ ನಮ್ಮ ಹತಷ್ಟಲ್ಲೇನೇ ತುಂಬಾ ಸುಸ್ತಾಗಬಿಡುತ್ತೆ ಅದಕ್ಕೆ ಅಲ್ಲಿ ಕೆಳಗಡೆ ಕೊಟ್ಟ ಊಟ ಅಲ್ಲಿ ಮೇಲೆ ಬಂದಿರಕಂತೆ ತಿರು ತಿರುಮಲ ಅಲ್ಲಿ
ಹ್ಮ್ ಹ್ಮ್
ಅದಕ್ಕೆ ನಾವು ಬ್ಯಾಗ್ ಎಲ್ಲಾ ಕೆಳಗಡೆನೆೇ ಕೊಟ್ಟು ಟೋಕನ್ ಎಲ್ಲ ತಗೊಂಡ್ ಮೇಲೆ ಹೋಗಿದ್ವಿ ಮೆಟ್ಲಿಂಗ್ ಹತ್ತಕೊಂಡ್ ಸ್ಟಾರ್ಟ್ ಮಾಡಿದ್ವಿ ಎಷ್ಟೊಂದು ಅಷ್ಟು ಮೂರ್ ನಾಲ್ಕ್ ಗಂಟೆ ಆಗಿತ್ ಅನ್ಕೋತೀನಿ
ಹ್ಮ್ ಹ್ಮ್
ನಾವು ರೀಚ್ ಆಗಿದ್ದು ಒಂದು ಮೆಟ್ಲೆಲ್ಲ ಹತ್ತೋದು ಮುಗಿಸಿದೊಂದು ಹತ್ತೂುವರೆ ಹನ್ನೊಂದು ಗಂಟೆ
ರಾತ್ರಿ ಅಷ್ಟು ರಾತ್ರಿವರು ರಾತ್ರಿ ಎಲ್ಲಾ ಹಾತ್ತಿದ್ದೀರಾ
ಹಾ ಅಂದ್ರೆ ಸ್ವಲ್ಪ ಒಂದ್ ಹದ ಗಂಟೆ ಮೇಲೆ ಯಾರಿಗೂ ಬಿಡಲ್ಲ ಅಲ್ಲಿ ಏನೋ ನಮ್ಗೆ ಹೋಗೋ ಮುಂದೆಲ್ಲಿ ಜಿಮ್ಗೆ ಮತ್ತೆ ಎಮ್ಮೆ ತರ ಏನೇನೋ ಕಾಣಸತ್ತು
ಅಂದ್ರೆ ಕಾಡು ಪ್ರಾಣಿಗಳೆಲ್ಲಾ ಕಾಣಸುತ್ತಾ ಸ್ವಲ್ಪ
ಅದಕ್ಕೆ ಹಿಂಗೆ ಹತ್ತು ಒಂಬತ್ತು ಗಂಟೆ ಮೇಲೆ ಹತ್ತು ಗಂಟೆ ಮೇಲೆ ಯಾರು ಬಿಡಲ್ಲ ಅಂದರೆ ಮುಂಚೆ ಹೋಗಿರೋರು ಅಷ್ಟೇ ಹೋಗ್ಬೋದು ಅಲ್ಲೇ ಪೊಲೀಸೆಲ್ಲ ಇರ್ತಾರೆ ತಿನ್ನೋಕ್ಕೆೆಲ್ಲ ಇಟ್ಟಿರ್ತಾರಲ್ಲ ಅವರೆಲ್ಲ ಇರ್ತಾರೆ
ಹ್ಮ್ ಹ್ಮ್
ಹಂಗೆ ಹತ್ಕೊಂಡ್ ಹೋಗಿ ಮತ್ತೆ ಅಲ್ಲಿ ಮತ್ತೆ ನಮ್ಗೆ ಟಿಕೆಟ್ ನಾಳೆ ಅಂತ ಕೊಟ್ಟಟ್ಬಿಟ್ಟಿದ್ರು ಅಲ್ಲಿಏ ನ ಹನ್ನೊಂದು ಗಂಟೆಗೆಲ್ಲೀ ಹೆಚ್ಚಾಗಿದ್ವಲ್ಲ ಅವ್ರ ಹೇಳ ಕೇಳಿದ್ರೆ ಅವ್ರ ಏನಂದ್ರು ಹನ್ನೆರಡು ಗಂಟೆ ಮೇಲೆ ಹೋಗ್ಬೋದು ನೀವು ಅಂತ ಅಂದ್ರು ಮತ್ತು ನಾವು ಒನ್ ಅವರಲ್ಲೇ ರೆಸ್ಟ್ ಮಾಡಿಕೊಂಡು ಮಲ್ಕೊಂಡು ಹನ್ನೆರಡು ಗಂಟೆೆಗೆ ಹೋದ್ವಿ
ಹ್ಮ್
ಹನ್ನೆರಡು ಗಂಟೆ ಮತ್ತೆ ಕ್ಯೂ ಅಲ್ ಎಲ್ಲ ನಿಂತ್ಕೊಂಡ್ವಿ ಅಲ್ದು ಒಂದ್ ಎರಡು ಮೂರ್ ತಾಸ ಕ್ಯೂ ಅಲ್ ನಿಂತ್ಕೊಂಡ್ವಿ ಆಕವ ತಗೊಂಡು ಮತ್ತೆ ದರ್ಶನ ಎಲ್ಲ ತಗೊಂಡು ಬಂದ್ವಿ ಎಷ್ಟು ಒಂದು ಮೂರ್ ಗಂಟೆ ಎಲ್ಲ ದರ್ಶನ ಆಯ್ತು ದರ್ಶಣ ಎಲ್ಲ ಪಡ್ಕೊಂಡು ಮತ್ತೆ ಆಚೆ ಬರೋಷ್ಟ್ರಲ್ಲಿ ನಾಲ್ಕುವರೆ ಆಯ್ತು ಮತ್ತುತ್ತ ಸ್ವಲ್ಪ ಫೋಟೋಸ್ ಅವನ್ನನ್ನ ಎಲ್ಲ ತೊಗೊಂಡು ವರಷ್ಟು ಮತ್ತು ಟಿಕೆಟ್ ಎಲ್ಲಿ ಆಡು ಬೇರೆ ಕೊಟ್ಟಿರ್ತಾರಲ್ಲಾ
ಲಾಡು ಸಪ್ರೇಟ್ ಆಗಿ ತಗೋಬೇಕ ಅದಲ್ಲ
ಹ ಅಂದ್ರೆ ನಿಮ್ ಒಂದ ಟಿಕಟ್ಗೆ ಒಂದ್ ಸ್ತ್ರೀಲ್ಡು ಕೊಡ್ತಾರೆ ನಿಮ್ಗೆ ಬ ಬೇರೆ ಬ ಯಾಕಂದ್ರೆ ಮತ್ತೆ ಐವತ್ತ ಏನು ಅರವತ್ ರೂಪಾಯಿ ಅನ್ಕೋತೇನಿ ನೀವು ತಗೋಬಹುದು ಮತ್ತೆ ನೀವು ಕಸ್ ಕೊ ಬರೀ ಅಲ್ಲಿ ಕಸ್ ಕೊಡ್ಬೇಕು ಇವಾಗ ಫೋನ್ ಪೇ ಅದೆಲ್ಲ ಬಂದಿದ್ಯಲ್ಲ ಅದೆಲ್ಲ ನಡೆಯಲ್ಲ ಅಲ್ಲಿ ಬರೀ ದುಡ್ಡು ಕೊಡ್ಬೇಕು
ಹೌದಾ ಆದ್ರೆ ದುಡ್ಡಿಲ್ಲ ಅಂದ್ರೆ ತಗೊಳಕ್ ಆಗಲ್ವಾ ಫೋನ್ ಪೇ ಅಂದ್ರೆ ಫೋಂಟಲ್ಲಿ ಪೇ ಮಾಡಿ
ಪ್ಲೇಟ್ ಇರ್ತಾರೆ ಎ ಟಿ ಎಮ ಅದು ಇದು ಇರುತ್ತೆ ಬಟ್ ಅಲ್ಲೆಲ್ಲಾ ನಾವು ಕಾರ್ಡ್ಸ್ ಎಲ್ಲ ತಗೊಂಡ ಹೋಗಿರ್ಬೇಕು ಲ್ಲ ಅಂದ್ರೆ ನಮ್ ಫೋನು ಮತ್ತೆ ನಮ್ ಲಗೇಜ್ ಎಲ್ಲ ಆಚೆ ಇಟ್ಟು ಅಂದ್ರೆ ದೂರ ಇರುತ್ತೆ ದೂರ ಅಂದ್ರೆ ಸ ಒ ಗುಡಿಂದ ಒಂದ ಎಡ್ ಕಿಲೋಮೀಟರ್ ದೂರ ಕಳಸಿರ್ತಾರೆ ಅವರು
ಹೌದಾ
ಎಲ್ಲಿ ಹೋಗಿ ಬರಸ ಮತ್ತೆ ಸುಸ್ತಾಗಿ ಹೋಗ್ಬಿಡುತ್ತೆ ಅದ್ಕ್ಕೆ ಸುಮ್ಮ್ ಇವಾಗ ಕ್ಯಾಶ್ ತಂದ್ರೆ ಅಲ್ಲೇ ಗುಡಿ ಹತ್ರಾನೇ ಕೊಡ್ತಾರಲ್ಲ
ಹ್ಮ್ ಹ್ಮ ಹ್ಮ
ಮ ಕೊಟ್ಟು ತಗೊಂಡು ಫೋಟೋಸ್ ಎಲ್ಲ ತಗೊಂಡು ಮತ್ತೆ ಅಲ್ಲಿ ಇನ್ನೊಂದು ದೇವರು ಇತ್ತು ಅಲ್ಲಿ ಅದು ವಾಟರ್ ಫಾಲ್ ಅಲ್ಲೆಲ್ಲಾ ವಾಟರ್ ಫಾಲ್ ಎಲ್ಲಾ ಸುತ್ತಾಟ್ಕೊಂಡು
ಅದೇ ಅಲ್ಲಿ ತಿರುಪತಿಲಿ ತುಂಬಾ ಜಾಗಗಳಿವ ಯಾವ ಸುತ್ತಾಡಕ್ಕೆ ಅಂತ
ಆ ಇೇ ವಾಟರ್ ಫಾಲ್ಸ್ ಇದ್ದಾವೆ ಝೂ ಇದೆ ಮತ್ತೆ ಜಾಸ್ತಿ ಗುಡಿಯ ಇದ್ದಾವೆ ಮತ್ತೆ ನಾವು
ಅಂದ್ರೆ ಅಲ್ಲಿ ತಿರ್ಗಾಡೋಕ್ಕೆ ಇದು ಆಟೋ ಕೊಡೋ ಚಾರ್ಜ್ ಬಹಳ ಜಾಸ್ತಿ
ಅಂದ್ರೆ ಇವಾಗ ಕಾರು ಜೀಪು ಅ ತರ ಎಲ್ಲಾ ಇರುತ್ತೆ ಅವರೆಲ್ಲ ಹೇಳ್ತಾರೆ ಇಷ್ಟ್ ಪ್ಲೇಸಸ್ಿಗೆ ಕರ್ಕೊಂಡ್ ಹೋಗ್ತೀವಿ ಒಬ್ಬ್ರಿಗೆ ಇಷ್ಟು ಬಜೆಟು ಅಂತ ಅವರು ಅವ್ರ ಜೊತೆನೆೇ ನಾ ಹೋಗಿದ್ವಿ ನಮ ಒಬ್ರಿಗೆ ಒಂದ್ ಐದ್ನೂರ್ ಬಿತ್ತು ಒಬ್ಬೊಬ್ರಿಗೆ
ಹ್ಞ ಅಲ್ಲೆಲ್ಲ ಇರೋ ಸುತ್ತಮುತ್ತ ಜಾಗ ತೋರ್ಸದ್ರಾ
ಹಾ ಸುತ್ತಮುತ್ತರ ಜಾಗಾ ಎಲ್ಲಾ ತೋರ್ಸಿದ್ರು ಚೆನ್ನಾಗಿತ್ತು ಒಂದ ತರ ಗೆಳ್ತಿಯವ ಜೊತೆ ಮಾತಾಡ್ಕೊಂಡು ಆಯ ಅಲ್ಲಿ ಹೊಡ್ಕೊಂಡ್ ಹೋಗಷ್ಟ ಅಲ್ಲಿ ಚೆನ್ನಾಗಿತ್ತು
ಹೀಗೆ ರೀ ನೋಡಿದ್ದೆ ಅದೇನೋ ತಿರುಪತಿ ಅಂತ ಬರುವಾಗ ಅದೇನೋ ತಿಮ್ಮಪ್ಪ ಕುಂದು ಮುಖ ಕಾಣಸುತ್ತೆ ಕಲ್ಲಲ್ಲಿ ಅಂತೇನು
ಹಾ ಹೌದು ಹೌದು ಕಾಣ್ಿಸಿದೆೆ ನಮಗೆಾಗ ಹೋಗ ಮುಂದೆ ನಮ್ ಲೇಟ್ ಆಗ ಸಂಜೆೆಗೆ ಹೋಗಿದ್ವಲ್ಲಾ ಕಾಣ್ಲಿಲ್ಲ
ಹ ಹ
ಮತ್ತೆ ರಿಟರ್ನ್ ಬರುವಾಗ ಕಾಣಸತ್ತು ಚ ಚೆನ್ನಾಗ್ ಆ ಸೇಮ್ ಹಾಗಂಗೆ ಅನಿಸುತ್ತೆ ಗುಡ್ಡದಲ್ಲಿ ಮೂಗ ಕಣ್ಣು ಬಾಯಿ
ಹ್ಮ ಎಲ್ಲಾ ಅಂದ್ರೆ ಸೇಮ್ ಅದೇ ತರ ಕಾಣ್ಸ ಅಂದ್ರೆ ನೀವು ನಿಮ್ಗೆಲ್ಲ ದರ್ಶನೆ ಹೆಂಗಾಯ್ತು ಒಳಗಡೆ
ಒಳಗಡೆ ದರ್ಶನ ಎಲ್ಲ ಚೆನ್ನಾಗೈ್ತಾ ಕಾಣ್ಸುದ್ರ ದೇವರು
ಹಾ ಕಾಣಸಿದ್ರು ಚೆನ್ನಾಗಿ ಕಾಣಸಿದ್ ಅ್ರೆ ಮೂರು ಗಂಟೆಯ ಮೂರವರೆಗೆ ನಾವ್ ಒಳಗಡೆ ಹೋಗಿದ್ವಿ ಬಟ್ ನಾಲ್ಕ್ ಗಂಟೆಗ ಏನೋ ಮಂ್ಗಳಾರತಿ ಇತ್ತಂತೆ
ಅಂದ್ರೆ ಅಲ್ಲಿ ಒಳಗಡೆ ಏನು ಜಾಸ್ತಿ ಬಿಡಲ್ಲ ಹಿಂಗ್ ಕಣ ಚಿಕ್ಕಣ್ ಕೆರೆ ಅಕ್ಷರಿಗೆ ನೂಕ್ ಬಿಡ್ತಾರೆ ಕಡ್ಸದೆೇ ಇಲ್ಲ ದೇವರು ಯಾರ ನೀ
ಹ ಹೌದು ಜನ ಬಿಡೋ ಅಂದ್ರೆ ಅಲ್ಲಿರೋರೆ ಎಲ್ಲಾ ಮುಂದೆ ಹೋಗ್ರಿ ಮುಂದೆ ಹೋಗ್ರಿ ಅಂತ ತಳ್ ಬಿಡ್ತಾರೆ ಅಂದ್ರೆ ಈ ಯಾವಾಗ ಯಾರ್ ಯಾರ್ ದೃಷ್ಟ ಇರುತ್ತೋ ಅವ್ರಲ್ಲಾ ನೋಡ್ಬೋದು ಅಂದ್ರೆ ಆ ಮಂಗ್ಗಳಾರ್ತಿ ಆತ ಟೈಮ ಅಲ್ಲ ಎಲ್ಲಾ ಮುಂದೆ ಕಳ್ಸಲ್ಲ ಅಲ್ಲೇ ನೇಮಕು ಕಕೊಂಡು ನೋಡ್ಕೊಂಡಿರ್ಬೋದು ಬಟ್ ನಮಗೆ ಜಸ್ಟ್ ಮಿಸ್ ಆಯಿತು ಅಂದರೆ ನಮ್ಮ ಮೂರರುವರೆ ಎಲ್ಲ ಹಿಂಗೆ ಹೋ ಆಚೆ ಬಂದ್ಬಿಟ್ವಿ ಹುಂಡೆಗೆ ಕಾಸಕ್ಬೇಕಂತ ಬಂದಿದ್ವಿ ಆ ಟೈಮ್ ಅಲ್ಲಿ ಮಂಗ್ಗಳಾರತಿ ಸ್ಟಾರ್ಟ್ ಆಗ ಹೋಗ್ಬಿಟ್ಟಿತ್ತು
ಹಾ
ಮತ್ತೆ ನಮ್ಗುನು ಆಚೆ ಆಚೆರೋರ್ಗು ಏನ್ ಆಚೆ ಕಳ್ಸಲ್ಲ ನಿಂತ್ಕೊಂಡ್ ಕೇಸ್ಕೊಬೋದ ನ
ಹಾ ಹಾ ಹಾ ಹ ಅಂದ್ರೆ ನೀವು ಮಂ್ಗಳವಾರತಿ ಮಾಡೋ ಟೈಮ ಅಲ್ಲಿ ದೇವಸ್ಥಾನ ಹಾ
ಹಾ ಏ ಚೆನ್ನಾಗ ಇತ್ತುೂ ಆಯ್ತ ಆಚೆನೆ ಇದ್ದ ನೋಡಿದ್ವಿ ಚೆನ್ನಾಗ ಆಯ್ತು ದರ್ಶನ ಹೋಗ್ಬೇಕು ಒಂದ್ ಜೀವನದಲ್ಲಿ ಒಂದ್ಸತಿ ಅ ದೇವ್ರಗೆ ಅಂತ
ಅಂದ್ರೆ ಅಲ್ಲಿ ಹೋಗಿದ್ದಕ್ಕೂ ನಿಮ್ಗೆ ಒಳ್ಳೇದ ಅನ್ನಿಸ್ತು ಖುಷಿ ಆಯ್ತು
ಹಾ ಖುಷಿ ಆಯ್ತು ಖುಷಿ ಆಯ್ತು
ಸರಿ ಆಯ್ತು ನಾನು ನೆಕ್ಸ್ಟ್ ಮತ್ತೆ ನನ್ನ ಫ್ಯಾಮಿಲಿಗೆಲ್ಲ ಕರ್ಕೊಂಡು ಹೋಗ್ತೇನೆ ಅಂತ
ಹಾ ಕರ್ಕೊಂಡ್ ಹೋಗ್ ಮತ್ತೆ ಕರ್ಕ ಮತ್ತೆ ಫ್ರೀ ಇದ್ದ ಕಾಲ್ ಮಾಡಿ ನಮ್ಗೆ ಸರಿ ಇಡ್ಲಾ